ಹಲೋ
ಹ ಬ್ರೋ ಏನ್ ಮಾಡ್ತಿದ್ದೀರಿ ಹಾ ಕೇಳಿಸಿದೆೆ ಹ ಊಟ
ಊಟ ಆಯ್ತು ಬ್ರೋ ಅನ್ನ ಸಾರು.
ಹ ಏನ್ ಬ್ರೋ ಇಷ್ಟ ಬೇಗ ಮಾಡ್ಬಿಟ್ಟೀದಿರಿ ಇವತ್ತು
ಏ ಹೊಟ್ಟಸಿದಲ್ಲ ಅವರು ತಿಂಡಿ ತಿಂದಿರಲ್ಲಿಲ್ಲ ಡೈರೆಕ್ಟ ಊಟ
ಹಾ ಹಾ ಟೈಮಿಂಗ್ ಸರ್ ತಿಂದಿ ಬ್ರೋ ನೀವು ಬೆಳಗ್ಗೆ ತಿಂಡಿ ಎಲ್ಲ
ಸರಿ ಬ್ರೋ ಆಯ್ತು ತಿಂತೀನಿ ತೊಗಳಿ ಸ್ವಲ್ಪ ಲೇಟ್ ಆಗಿಎದಿದ್ವಿ ಹ ಸ್ವಲ್ಪ ಲೇಟ್ ಆಗಿದ್ನನೆಲ್ಲ ಬ್ರೋ ಅದಿಕ್ಕೆ ರಿಿಂದ ಹೆಂಗ ಆಯ್ತು
ಹ ಹಾ
ಹ್ಮ್ ಹ್ಮ್ ಹ್ಮ ಮತ್ತೆ ಅದೇ ಅನ್ನ ಸಾರ್ ಅವರ ಗೊತ್ತ ಲಾಸ್ಟ್ಲ್ಲಿ ಹೆಂಗ ಇರುತ್ತೆ ಅಂದ್ರ.
ಹಾ ಹಾ
ಏನ್ ಬ್ರೋ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಎಲ್ಲ ಹಾಕ್ತಿದೀರಾ ಟ್ರಿಪ್ ಎಲ್ಲ ಹೋಗ್ಬಿಟ್ಟಿದೀರಾ.
ಹಾ ಬ್ರೋ ಹಂಗೆ ಸ್ವಲ್ಪ ಹರೀಶ ಇನಲ್ಲ
ಹಾ ಬ್ರೋ ಇವಾಗ ನನ್ಗೂ ರಜಾ ಇದೆ.
ಹಾ
ಅಂದ್ರೆ ಇನ್ನೇನ್ ಬ್ರೋ ಇನ್ನೊಂದ್ ಟೂ ಒಂದೊಂದ್ ವಾರ ಬ್ರೋ ಒಂದ ರಜೆ ಆಗುತ್ತೆ.
ಹಾ ಹಾ
ಮನೆ ಒಂದ್ ವೀಕ್ ಹೋಗಿ ಟ್ರಿಪ್ ಹೋಗೋಣಂತ ಫ್ರೆಂಡ್ಸು
ಹಾ
ಹ್ಮ ಸಜೆಶನ್ ಕೊಡ್ತೀರಾ ಅಂತ
ಹಂಬ್ರ ಹೋಗ್ಬೋದರಾಮಗೇನು ಈ ಸೀಸನ್ ಚೆನ್ನಾಗಿತ್ತಾಯತು ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ.
ಹ್ಮ ಮಳೆ ಸೀಸನ್ ಬೇರೆಲ್ವಾ. ಚೆನ್ನಾಗಿ ಬರುತ್ತೆ ಅದೆ ಹೋಗೋಣ ಅಂತ ಬ್ರೋ
ಹಾ ಹೋಗನ ಬ್ರೋ, ಅದಕ್ಕೆನಿಲ್ಲ
ಹ್ಮ್ ಅದಕ್ಕೆ ಹೇಳ್ತಿದೆ.
ಈ ಕಡೆ ಚೆನ್ನಾಗಿರುತ್ತೆ ಊಟಿ ಲಡಾಖು ಈ ಸೀಸನ್ ಚೆನ್ನಾಗಿರುತ್ತೆ
ಅ ಅವಲ್ಲ ಅಷ್ಟ ದೂರಲ್ಲ ಆಗಲ್ಲ ಬಜೆಟು ಇಲ್ಲ ನಮ್ಮ ಹತ್ರ.
ಹ ಹಾ
ಹ ನಾವೀಗ ಆಫ ಪರ್ಮ ನೋಡೋಣಬ್ರು ಇಲ್ಲೆಲ್ಲ ಹೆಂಗ ಹೆಂಗ್ ಆಗುತ್ತೆ ಅಂತ ನೋಡ್ಬೇಕು
ಹಾ
ಹಿನ್ನ್ ಹಿನ್ನ ಕರೆಕ್ಟಗೀ ಕನ್ಫರ್ಮ್ ಆಗಿಲ್ಲ.
ಹ ಹಾ ಪ್ರತಿಬ್ ಯಕಡ ಹೋಬೇಕಂತ.
ಏನಬ್ರೋ
ಯಾವ್ ಸೈಡ್ ಹೋಬೇಕಂತ ಅಂದೆ ವೆಸ್ಟರ್ನಾ ಈಸ್ಟರ್ನಾ ಅಂತ.
ಅಂದ್ರೆ ವೆಸ್ಟರ್ನ್ ಸೈಡೇ.
ಹಾ
ಈಗ ವೆಸ್ಟರ್ನ್ ಗಡ್ಸ್ ಇರುತ್ತಲ್ಲಾ ಆ ಸೈಡು ಆಮೇಲೆ ನಮಗಿಬ್ರು ಟ್ರೆಕ್ಕಿಂಗ್ ಮಾಡಕ್ ಬಾಳ ಆಸೆ.
ಹಾ ಹಾ
ತಿ ಅಲ್ಲಿಗ್ ಹೋಗಿದ್ವಿ.
ಹಾ
ಬೆಟ್ಟುದ ಸೈಡು
ಹಾ
ಫಿಫ್ಟೀನ್ ಕಿಲೋಮೀಟರ್ಸ್ ಟ್ರೆಕಿಂಗ್ ಇತ್ತು ಬ್ರೋ. ಹ
ಹಾ ಮಸ್ತ್ ಇತ್ತಾಲ್ ಬ್ರೋ
ತ್ತು ಆಮೇಲೆ ಮಳೆ ಬೇರೆ ಬರ್ದ್ದಂಗ ಆಯ್ತು ಟ್ರಿಪ್ ಒಂದ ಸ್ವಲ್ಪ ಹಾಳಾಗಿ ಹೋಯ್ತು. ಆ ನೀ ನೇಚರ್ ಮಾತ್ರ ಮಸ್ತ್ ಆಗಿತ್ತು ಬ್ರೋ ನೀವ ಏನ್ ಹೇಳಿ ನೇಚರ್ ಮಾತ್ರ ಅಲ್ಟಿ.
ಹಾ ಹಾ ಅದೇ ಒಬ್ ಟ್ರಿಪ್ ಅಲ್ಲ ಸ್ವಲ್ಪ ಟ್ರೆಕಿಂಗ್ ಮಾಡ ಸ್ವಲ್ಪ ಕೇರ್ಫು ಪುಲಗೀರ್ಬೇಕು
ನಾವ್ ಅಂದ್ರೆ ನಮ್ ಗೈಡ್ ಇದ್ರು
ಹಾ
ಹಾ ಗೈಡ್ ಇದ್ರು. ಅದೇ ನಿಮ್ಗೆ ಇಷ ಇನಕ್ಷನ್ ಎಲ್ಲಾ ಇತ್ತು ಆಮೇಲೆ ಟ್ರೆಕ್ಕಿಂಗ್ ಅದಕ್ಕೆಲ್ಲ ಸಪರೇಟ್ ಇತ್ತು ಅಂದ್ರೆ ಅಲ್ಲಿ ಅಂದ್ರೆ ಫುಡ್ ಅಂದ್ರೆ ಒಂದು ಖುಷಿ ವಿಷ ಏನಂದ್ರೆ ಬ್ರೋ ಪ್ಲಾಸ್ಟಿಕ್ ಏನ್ ಯೂಸ್ ಮಾಡಂಗಾಗಿರ್ಲಿಲ್ಲ.
ಹಾ
ನವಲ್ ಟ್ರೆಕ್ಕಿಂಗ್ ಜಡೆಯ ವಾಟರ್ ಫಾಲ್ಸು
ಹಾ
ಆಮೇಲೆ ಇದಿದ್ದು ಅಂದ್ರೆ ನಿಮಗೆ ಗೊತ್ತಲ್ಲಾ ಬೆಟ್ಟ ಹತ್ತದ ನೇಚ್ನ ಹೋಗ ರೋಡ್ ಸೈಡ್ ಮಾತ್ರ ಆ ನೇಚರ್ ಮಾತ್ರ ಸಾಕ್ಕಾದಾಗಿತ್ತು
ಹಾ ಪುರ ಕಡ ಸಕದಾಗಿರುತ್ತೆ ವೆಸ್ಟರ್ನ್ ಸೈಡು.
ಹ್ಮ್
ಆಗ ಘಾಟ್ಸ್ ಅಲ್ಲಿ ಫಾಗ ಎಲ್ಲ ಬೀಳ್ತಿರುತ್ತಲಾ.
ಏ ಅದೇ ಬ್ರೋ ಮಸ್ತ್ ಅದೇ ನಾವೀಗ ಅದೇ ಪ್ಲಾನ್ ಮಾಡ್ತಾ ಇದ್ದೀವಿ.
ಹಾ
ಟ ೋರ್ ತ್ರೀ ಫೋರ್ ಡೇಸ್ ವೆಸ್ಟರ್ನ್ ಸೈಡ್ ಹೋಗ್ಬಿಟ್ಟು ಟ್ರಕ್ಕಿಂಗ್ಿಂಗ್ ಮಾಡ್ಬಿಟ್ಟು ನೇಚರ್ ಎಂಜ್ಕೊಂಡ್ ಬರ್ಬೇಕು ಅಂತ ರಾ ಇದೆಯಲ್ಲಾ ಬ್ರೋ
ಹಾ ಬ್ರೋ
ಫ್ರೆಂಡ್ಸ್ ಎಲ್ಲ ಏ ಒನ್ ಮಂತ್ ಇರುತ್ತಲ್ಲಾ ಏನು ಮಾಡಕ್ ಟೈಮ್ ಮನಲಿ ಏನು ಮಾಡಂಗ ಇರಲ್ಲ.
ಹಾ
ಹ್ಮ್ ಟ್ರೆಕ್ಕಿಂಗ್ ಹಿಂಗ್ ಹೋದ್ರೆ.
ಹಾ
ನಮ್ಗ ಒಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಏನಂದ್ರೆ ಈಗ ಹಾಸ್ಟ್ಲಗ ಇದ ಇದ ಇದು ಮೈಂಡ್ ಒಂದ್ ಸ್ವಲ್ಪ ಈ ತರ ಆಗಿರುತ್ತೆ
ಆವುರಗ್ಲಲಿಚ
ಈ ಸೈಡ್ಗ್ ಬಂದ್ರೆ ಏನ ಒಂತರ ಫೀಲ್ ಆಗುತ್ತೆ ಬ್ರೋ ನಿಜವಲ್ಲ ಏನ ಒಂರ ಫ್ರೆಶ ಫೀಲ್
ಹಾ
ಅಗ್ಲಗ್ ಟ್ರೆಕಿಂಗು ಅಂದ್ರೆ ಈ ಸೈಡ್ ಏನಾದ್ ಟ್ರಿಪಿಗೆ ಹೋಗಬೇಕು ಫ್ರೆಂಡ್ಸ್ ಜೊತೆ ಅಂತ ಅನ್ಸುತ್ತೆ ಒಂದ್ ಟೈಮ್
ಒಂಥರ ಸ್ವರ್ಗ ಬರು ಆ ಕಡೆ ಎಲ್ಲ ಗಾಟ್ಸ್ಗಳೆಲ್ಲ ನೋಡ್ದಾಗ
ಹಾ ನಾವು ಹೋಗಿದ್ವಲ್ಲ
ಹಾ
ಫುಲ್ಲು ಕ್ಲೀನ್ ಆಗತ್ ಬರು ಅಂದ್ರೆ ಸಬ್ ಸಪ್ರೇಟ್ ಜಾಗಗಳೆಲ್ಲ ಅಂದ್ರೆ ಫ್ರೆಶ್ ವಾಟರ್ ಎಲ್ಲ ಬರೋದು ಅಲ್ಲೇ ನದಿರ ಕುಡಿತಿದ್ವಿ
ಅದ ಬರೋ ಕಲ್ಬಣ್ಣೆ ಎಂತ ಬರುತ್ ನೀರೆಲ್ಲಾ
ಅಲ್ಲದ ಅಲ್ದು ಅಲ್ಲದೆೇ ಆಮೇಲೆ ಇನ್ನು ದಿನಿ ಇರಲ್ವಾ
ಹಾ
ಆಮೇಲೆ ಊಟ ಎಲ್ಲಾ ನಾವೇ ಪ್ರಿಫ ಪ್ರಿಫರ್ ಮಾಡ್ಕೊಂಡು ಹೋಗಿದವಿ ಅಂದ್ರೆ ಬಾಕ್ಸ್ ಅಲ್ಲೆಲ್ಲ
ಬ್ರ ಆ ಕಡೆ ಎಲ್ಲಾ ಇವೆಲ್ಲ ಜಾಸ್ತಿ ಅಲ್ಲ ಬ್ರೂ ಅದೇ ಮಳೆಗಾಲದ ಜಿಗಣ ಎಲ್ಲ ಬರ್ತಾವಲ್ಲ
ಅದೇನು ಅಂತಾರೆ ಬ್ರೋ ಹುಳಕ್ಕೆ ಅದೇನು ಗೊತ್ತಿಲ್ಲ ನಂಗ್ಗೆ ಅದು
ಅದೇ ಬರು ಜಿಗಡೆ ಅಂತ ನಮ್ಮ್ ಕಡೆ
ಈಗ ಹೌದಾ ಅದೇ ಒಂಥರ ಹುಳಾ ತರ ಇರುತ್ತೆ ಲ ಅಂದ್ರ ಒಂದು ಅವ್ ತರ ಸ್ವಲ್ಪ ಸಣ್ಣಾಗಿರುತ್ತಲ್ಲ ಅದು ಅದು ಕಾಲಿಗೆಲ್ಲ ಅಂದ್ರೆ ಗಿಡಬಡಿತತ್ತು
ಹ ಬ್ರೋ ಹ ಬ್ರೋ ರಕ್ತ ಇರುತ್ತೆ ಲಚಸ್ತರ ಇರುತ್ತೆ
ಹಾ ಓಕೆ ಓಕೆ ನಂಗಗೆ ಹೋದ್ರು ಅ ಬಗ್ ಎಷ್ಟೊ ಹಡೇ ಇರ್ಲಿಲ್ವಲ್ಲಾ
ಹಾ
ಅಂದ್ರೆ ಪ್ರಾಣಿಗಳು ನೋಡತಿವ್ರು ಅಂದ್ರೆ ಅಂತ ಎಫೆಕ್ಟಿವ್ ಅಂತ ಅಲ್ಲ ಈ ಕೆನ್ ಹೇಳಿದ ಅಂತ ಗೊತ್ತಾ ನಿಮ್ಗೆ
ಹಾ ಬ್ರೋ ಗೊತ್ತು ಹೆಳಿ
ಹ್ಮ್ ಹ ಆ ಟೈಪ್ ನ ಅದನ್ ನೋಡಿದ್ವಿ ಆಮೇಲೆ ಡೀರ್ಸ್ ನೋಡಿದ್ವಿ ಅಷ್ಟೆ ಚೆನ್ನಾಗಿ ನ್ಯೇಚರ್ ಮಾತ್ರ ಮಸ್ತ್ ಆಗಿತ್ತು ಬ್ರ ಫಾಗ ಮಾತ್ರ ಸಕತ್ಗಿತ್ತು
ಹಾ
ಹ್ಮ್ ಹೋಗ ಚೆನ್ನಾಗಿತ್ತಲ್ಲಾ ಅದಕೆ ಈ ಸಲಿ ಹೋದ ಹೋಣ ಅಂತ ನೀವ್ ಹೋಗಿದಿರಲ್ಲ ಮನೆ ಸ್ಟೋರಿ ನೋಡುದಲ್ಲ ಅದಕ್ಕೆ ಎಲ್ಲಿ ಹೋಗಿದೀರಾಪ್ಪಾ ಹಂಗಗೆ ಇದಕ್ಕೆೇಳ ಹೇಳ್ದಿದೆ
ಹಾ ಹಾ
ಅದಕ್ಕೆ ಬ್ರೋ ಹೋಗೋಣ ಅಂತ
ಅದೇಬ ಚಲಾಯಲ್ಲ ಟ್ರೆಕ್ಕಿಂಗ್ ಹೋದ್ರೆ ಇಂಥ ಟೈಮ್ಲ್ಲಿ ಹೋಗ್ಬೇಕು
ಬ್ರೋ ನನ್ ನಾನ್ ಹೇಳದ ಹೆಂಗ ಗೊತ್ತಾ ಫುಲ್ ಮಳೆ ಇರುತ್ತಲ್ಲ ಒಂಥರ ಬ್ರೋ ಮ ಫುಲ್ ರಿಸ್ಕ್ ಆಗುತ್ತೆ
ಹಾ
ಅಂದ್ರೆ ಮಳೆಲೆಲ್ಲಾ ಹೋಗಿ ನೆನೆ ಅದು ಆಮೇಲೆ ಟ್ರಿಪ್ಲ್ ಎಲ್ಲಾ ಸುಮ್ನೆ ಹುಷಾರ್ ಇಲ್ದಂಗ ಆಗ್ಬಿಟ್ಟು ಒಂದ್ ಜಾಗದಲ್ಲಿ ಮುಂಕ ಕುೂತ್ಕೊಂಡಕಿನ
ಹಾ ಹಾ
ಅಂದ್ರೆ ಈ ನಾವು ಅಂದ್ರೆ ಇ ಯಾವ ಟೈಮ ಅಲ್ಲಿ ಚಳಿಗಾಲ ಅಂದ್ರೆ ಇದ ಇರುತ್ತಲ್ಲ
ಹ್ಮ್ ಹಾ
ಈ ಟೈಮ್ ಅಲ್ಲೂ ಅಂದ್ರೆ ಒಳ್ಳೆ ಇದಿ ಇರುತ್ತೆ ಅಂದ್ರೆ ಮಳೆನೂ ಬರ್ತಿರಲ್ಲ
ಹಾ ಹಾ
ಹೆಚ್ಚರು ಸಕ ಆಗಿರುತ್ತೆ ಆಮೇಲೆ ಚಳಿ ಗಿಳಿ ಇರುತ್ತ
ಹ್ಮ್
ಅದು ಅಲ್ದೆ ಬ್ರೋ ಇವಾಗ ನಾನು ಹೋಗಕ್ಕು ಸ್ದಿ ಪರಿಸ್ಥಿತಿ ಆತರ ಇಲ್ಲ ಎಕ್ಸಾಮ್ ಸ ಎಲ್ಲ ಮುಗಸ್ಕೊಂಡ್ ನಾನಿನ ರೈನಿಕ್ಟ್ ಅವಲ್ಲಂದ ಸ್ವಲ್ಪ ಟ್ರೆಗ್ ಶೂಸ್ಗಳ ಆರ್ಡರ್ ಮಾಡ್ಬೇಕು
ಹ ಹಾ
ಅದಕ್ಕೆ
ಇಲ್ಲಾಂದಏರ್ ಇದಿಕ್ ವಿಸಿಟ್ ಮಾಡ್ರಿ
ಏ ಬ್ರೋ ಬಾಳ ಕಾಶ್ ಹೇಳ್ತಾರ ಬ್ರೋ ಆನ್ಲೈನ್ ಅಲ್ಲಿ ನೋಡ್ಬೇಕು
ಅಲ್ಲಾ ಚೆನ್ನಾಗಿರುತ್ತಲ್ಲ ಅಂತ ಬರ್ತಿದ್ ಅದು
ಒರ್ಜಿನಲ್ ಅಂತ ಅನ್ನೋದ್ಕಿನ ಈ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಇ್ರ ಬಜೆಟ್ಗಿನ ಜಾಸ್ತಿ ಹೇಳ್ತಾರೆ ಹಿಂ ನಮ್ಗೆಗ್ ನಡತಿದಲ್ಲ ಕೆಲ್ಸ
ಹ್ಮ ಹಾ
ನಡದ್ರೆ ಮುಂದೆ ತಗೋಬುದು ಆರಾಮ್
ಹಾ
ಅಂದ್ರೆ ಈ ಕೆಲ್ಸಕ್ ಹೋಗ್ತಿದನಲ್ಲ ನಾನು
ಅವೌರ
ಅಂದ್ರೆ ರಜೆಟೈಮ್ ಹೋಗ್ತನಲ್ಲ ಈ ಕೆಲ್ಸನ ಆದ್ರೆ ಒಂದ ಸ್ವಲ್ಪಲ್ ದುಡ್ಡುಡ ಅಮೌಂಟ್ ಗಮೌಂಟ್ ಬಂದ್ರೆ ತಗೋಬಹದು ಬಿಟ್ಟಾ
ಹ್ಮ
ಹ್ಮ ಕ್ಯಾಟ್ರಿಂಗ್ ಹೋಗ್ತೀನಲ್ಲಾ
ಕ್ಯಾಟಿಗೆ ಹೋಗಡ್ತೀರ ಬ್ರಾ ನೀವು
ಹಾರೋ ಕ್ಯಾಟ್ರಂಗ್ ಹೋಗ್ತ
ಹ್ಮ್
ಕಮ್ಮಿಮ್ಮ ಇವಾಗ ಅವ್ ಸ್ವಲ್ಪ ಎಕ್ಸಾಮ್ ಟೈಮ್ ಇದೆಲ್ಲ ಅವ್ ಸ್ವಲ್ಪ ಸುಮ್ನೆ ಇ
ಹಾ ಹಾ
ಒಂದ್ ಸ್ವಲ್ಪ ಹಾಡುಗಳಳ್ಳೆ ಕಮ್ಮಿ ಆಗಿದೆ
ಪವತ್ತ ನಿಮ್ದು ಬಾಕರ ಇದೆಯಾ
ಇದೇ ಬ್ರೋ ಈ ಪಾಸ್ ಮಾಡ್ಕೋಬೇಕು
ತ ಲಾವತ ಯಾರ ನ
ಏರಿಬ್ರೋ ಒಂದು ಲ್ಯಾಬ್ ಅಂತ ಏರಿದೆ
ಹ ಹಾ ಪ್ರದಾ ಬಿ ಚಲ್ಲ ಪ್ರತಿಗೆ
ಏನ್ ಇರ್ದಿಬ್ರೋ ನೊ ಪಿ ಯು ಮಾಡ್ ಬಂದಿರರು
ಹಾ
ಆಹ್ ಅಂದ ಸ್ವಭ ಲ್ಯವೇ ಕಷ್ಟ ಆಗೋದು ಯರಿಯನ ಬರ್ದ್ ಬಿಡ್ಬೋದು ಲಲ್ಯವೇ ಕಷ್ಟ ನಮ್ಗೆ
ಹಾ ಹಾ
ಕೆಲ ಹೇಳದು ಲ್ಯಾಬ್ ಬಸಿ ಅಂತ
ಹಾ
ಒಟ್ಲ ಆಬೇಟಪ್ಪು ನಮ್ಗೆ ಪಿಯೂರ್ಗೆ ಡಿಪ್ಲೋಮ ಆತ್ರಲ್ಲ ಅವರಿಗೆ ಬಿಜಿ ಅಂದ್ರು
ಅವರು ಡಿಪ್ಲೊಮರಿಫಲ್ ಈಸಿ ಇರುತ್ತಲ್ಲ
ಹ್ಮ್ ಅಂದ್ರೆ ಅವ್ರ ಪ್ರಾಕ್ಟಿಕಲ್ ತಿಳ್ಕೊಂಡಿದಾರಲ್ಲಾ ಅದಕ್ಕೆ
ಬೇಸಿಕ್ಲತಿತ್ರಕಾವುಲಿ ಹತ್ರ ಮಾಡರು ಡಿಪ್ಲೊಮಾದಲ್ಲ ಅವರು ಮತ್ತೆ ಅವರ
ಏ ನೀವ ಹೇಳ ಒಬ್ರ
ನಾವ್ ಹೇಳ್ತ ನೀವ್ ಹೇಳ್ಬೇಕಿಲ್ಲ ಬದಿ ಮು ಕಡೆ ಹೆಂಗೆ ಐತ್ ಮಳೆಲ್ಲಾ
ಏ ಮಳೆ ಮಾತ್ರ ಬ್ರೋ ಅದು ಒಪ್ರೊಪ ಬ್ರೋ ಎಲ್ಲ ಒನ್ ಟೈಪ್ ಬಂದ್ರೆ ಫುಲ್ ಜೋರು ರ ಬರುತ್ತೆ ಒನ್ ಟೂ ಡೇಸ್
ಹಾ
ಆಮೇಲೆ ಒಂದ ಆಮೇಲೆ ಒಂದ ನಿನ್ನೆ ಒಂದ್ ಟೂ ಡೇಸ್ಂದ ಮಳೆ ಮದೆ ಜಾಸ್ತಿ ಜೋರ ಬಂತು
ಹ
ಇವಾಗೆಲ್ಲ ಬಿಸ್ಲ
ಹಾ ಹಾ
ಹಂಗಗೆ
ಹಾ ಮತ್ತೆ ಚಲವಾದ ಓದ್ಕಂಡಿದ್ರಾ ಕಲ ಎಕ್ಸಾಮ್ ಗೆಲ್ಲ
ಏನವ್ರ ರಜೆ ಕೊಟ್ಟಿದಿದ್ದಾರೆ ಓದ್ತಾ ಇದ್ವಿ ಇವಾಗ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಹತ್ತ ಆಯ್ತ ಅಂದ ನೋಡಿದ್ವಿ
ಹಾ
ನ ಫ್ರೀ ಆದ್ವಿ ಮಾಡ್ವಿ ಮಾಡಿದೀರಾ ಮಾತಾಡ್ತಿದೀನ
ಹಾ ಹಾ
ಹ್ಮ
ಓದ್ ಕಡೆರ ಚೆನ್ನಾಗ ಸ್ಕೋರ್ ಮಾಡ್ರಿ
ಹ ಕಷ್ಟಪ ಮಾಡ್ತಿದೀನಿ ಟ್ರೈ ಮಾಡ್ತೀವಿ
ಹಾ
ಹ್ ಕಾಲೇಜ್ ಸ್ಟಾಪ್ ಬರ್ಬೇಕಷ್ಟ ಇಂದ
ಹ್ಮ್ ಹ್ಮ್ ಬನ್ನಿ ಬ್ರೋ ನಮಗು ಕುಷಿ
ಎಲ್ಲಿವರ ಸುಮ್ನೆ ತಮಾಷೆ ಮಾಡ್ದ
ಹಾ
ಇಲ್ಲಿ ಡಾಬ್ ಬರಕ ಆಗತ್
ಹಾ ಹಾ
ನೀವೇನ ಬರ್ತೀರಾ
ಬರಗುರಿ ವೋಗಲ್ಲ ಅವರ ಮನೆಗೆ
ಎಕ್ಸಾಮ್ ಸಾ ಮಲೆಭಾಗಂಗತ್ತ
ಹಾ
ಹಂಡ್ರೆಡ್ ಕಿಲೋಮಿಟರ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಮನೆಯಿಂದ ಅಷ್ಟು ಕಾಲೇಜಿಗೆ
ಹಾ ಹಾ
ಅಪ್ ಅಂಡ್ ಡೌನ್ ಅನ್ನಾಶ್ರತೆಗೆ ಜೀವ ಹೋಗಿರುತ್ತೆ
ಹಾ
ಫೈವ್ ಟು ಸಿಕ್ಸ್ ಅವರ್ಸ್ ಹೋಗ ಬರೋ ಜರ್ನಿನೇ ಆಗಾಗುತ್ತೆ ಹ ನಟ್ಟು ಹ್ಮ್ ಒ ಟೆನ್ ಅವರ್ಸ್ ಮಲ್ಲಿಕೂತೀರ ಅಂದ್ರೆ
ಹಾ
ಹ್ನ್ ಏಟ್ ಅವರ್ ಅಲ್ಲಿ ಊಟಾತನಿ ಹಂಗ ಹಿಂಗ ಅಂದನ್ಕಟ್ರು ಟೈಮ್ ಸ್ಪೆಂಡ್ ಅಣಕ್ ಮಾಡಕ್ ಹೋಗಲ್ಲ ಮನೇಲ್ಲ ಇದ್ರು
ಹಾ
ಸುಮ್ಮ್ನೆ ರೀಸ್ಕೊ ಬ್ರೋ ಎಕ್ಸಾಮ್ ಆದ್ಮೇಲೆ ಆರಾಮಾಗಿ ಹೋಗೋಣ ಅಂತ
ಹಾ ಹಾ
ಒನ್ ವೀಕ್ ಮನೆ ಇದ್ದು
ಹ್ಮ್
ಒನ್ ವೀಕ್ ಆದ್ಮೇಲೆ ಟ್ರಿಪ್ಪಿಗೆ ಹೋಗೋಣ ಅಂತ
ಹ್ಮ್ ಹ್ಮ್ ಬ್ರೊ ಮ ಮನಗಾದ ಕೆಲಸ ಮಾಡ್ತೀರಾ
ಏನ್ ಬ್ರೋ
ಮನೆಗ ಹದ ಕೆಲ್ಸ ಮಾಡ್ತೀರ ಅಂದೆ
ಯ್ರೂ ಕೆಲ್ಸ ಮಾಡ್ತವ್ರ ಹಂಗೇನಿಲ್ಲ
ಹಾ
ಮತ್ತ ಏನ್ ಬ್ರೋ
ಮತ್ತೆ ಇ ನೆಕ್ಸ್ಟ್ ಟೈಮ್ ತಗೋ ಸಿಗಣ ಅಂತ ಹೇಳಿಬ್ರು
ಹ್ಮ ಸರಿ ಇವ್ರ ಆಯ್ತು ಸಿಗ್ತನ್ಳಿ ನಾನವ ಒಂದ್ ಸ್ವಲ್ ಹೊರಡ ಹೋಗ್ತೀನಿ ಬಾಯ
ಹಾ ಸರಿ ಬಾಯ್ತ್ ಬಾಯ್